ಕೇಳಿಸಿದೆಲ್ಲ ಹಾ ಹಾ ಹಾ ಅದೇ ಅವರು ಕರೆ ಮಾಡಿ ಹಾ ಒಂದ ಸ್ವಲ್ಪ ಪಾಯನ್
ಹಾ ಈ ಇರಿ ಒಂದ್ ನಿಮಿಷ ಇರಿ ನಾನು ಬೇರೆ ಕಡೆ ಹೋಗ ಬಿಡ್ತೀನಿರೀ ಹಂಗೇನೆ ಇವರು ಪಕ್ಕದಲ್ಲಿ ಮಾತಾಡ್ತಿದ ಅದಕ್ಕೆ
ಹಾ ಹಾ ಸರಿ ಸರಿ
ಹಾ ಬರ್ತಾನೆ ಇದ್ದಾರೆ ನಮ್ಮ ಹಿಂದೆ ಆ ಹುಡುಗರು ಚಿಕ್ಕ ಹುಡುಗರು ಬರ್ತಾರೆ ನಾನ್ ನಾನ್ ಬರ್ತಾ ಇದ್ದೀನಿ ಮತ್ತ ನಂದ ಮೇಲೆ ಭಯ ಪುಟ್ಟ ಬರ್ತವ್ರ ಅವ್ರು ನಾನ್ ಬರ್ತಾ ಇರೋದ ಅವ್ರ ಸದ್ ಕಿ ಇರ್ಲಿ ಅಂತ ಅವ್ರ ನೋಡಿದ್ರೆ ಹಂಗ ಅನ್ಕೊಂಬಸ ಹ
ಈಗೇನು ಇಲ್ಲ ಬಿಡಿ ಹೇಳಿ ನಾಳೆ ಶನಿವಾರ ಭಾನುವಾರ ಅಲ್ವಾ ಏನ್ ಅನ್ ಕೂತಾ ಇದ್ದೀರಾ ಏನ್ ಮಾಡ
ಹ ಮನೆದೇವಂದರು ದೇವಸ್ಥಾನ ಸ್ಥಾನಕ್ಕೆ ಹೋಗ್ ಹೋಗಿ ಆಮೇಲೆ ಊರ್ಗ್ ಹೋಗ್ತಿದ್ದೀನಿ ನಮ್ಮ ಅಕ್ ಕ್ಕ ನಮ್ಮ ಅಕ್ಕಗೆ ಮಗು ಆ ಗಿದೆ ಅಲ್ವಾ ಅವ್ ರಿಗೆ ನೀರು ಹ ಸ್ನಾನ ಮಾಡಿಸ್ತಾರೆ.
ದ್ದು ಬರ್ತಿದೆ ಯಾರೋ ಒಂದಿಬ್ಬರು ಮೂವರು ಮಾತಾಡ್ತಿದ್ದಾರೆ ಅನ್ನೋ ಹಂಗೆ. ಈಗಿಲ್ಲ ಈಗಿಲ್ಲ ಹೇಳಿ ಹಾ ಬ ಹ್ಮ್
ಆವ್ರ್ ಹ ನಮ್ಮ್ ಅಕ್ಕ ಮಗನ್ಗೆ ಸ್ನಾನ ಮಾಡಸ್ತಿದ್ದಾರೆ. ಹಾ ಅದಕ್ಕ ಹೋಗ್ಬೇಕು ಆ ಹನ್ನೊಂದ್ ದಿನ ಆದ್ಮೇಲೆ ಮಾಡಸ್ತಾರಲ್ವಾ ಹ ಅದಕ್ಕೆ ಹೋಗ್ಬೇಕು.
ಬಿಡ್ತಾ ನಿನ್ನೆ ಮೊನ್ನೆ ಉಟ್ದಂಗ ಇದೆ ನನ್ಗಂತೂ.
ಬೇಗ ಬೇಗ ಹೋಗ್ಬಿಡತ್ತೆ. ಔರ ಣ್ಣ ಅಂತೂ ಮೂರ್ ವರ್ಷ ಆಗಿದ್ ಗೊತ್ ತ್ತೆ ಆಗಿಲ್ಲ ನಮ್ಗೆ. ಆಟ ಆಡ್ಕೊಂಡ್ ಆಗೋಯ್ತು ಹಂಗೇನೆ ನಾನ್ ಒಂದ್ ವರ್ಷ ಕೆಲ್ಸಕ್ಕ ಹಾ ಕಾಲೇಜ್ಗೆ ಹೋಗಿ ಬರದು.
ಹ್ಮ
ಬರೋದು ಶನಿವಾರ ಭಾನುವಾರ ಹೋಗೋದು ಬರೋದು ಆಗೋಯ್ತು ಅಲ್ಲೇನೆ ಒಂದ್ ವಾರ ಹೆಂಗ್ ಹೋಗುತ್ತೋ ಏನೋ ಗೊತ್ತ್ ಆಗಲ್ಲ. ಇನ್ನೊಂದ್ಸರಿ ಊರ್ಗ್ ಹೋಗೋ ಅಷ್ಟ್ರಲ್ಲಿ ಇಪ್ಪತ್ ದಿನ ಆಗೋಗಿರತ್ತೆ.
ಹೌದು ಹಾ
ಬೇಗ ಬೇಗ ಹೋಗ್ಬಿಡ್ತು ಈವ ಅಂತೂ ಆರು ತಿಂಗಳ್ ಹೆಂಗೋ ತೊ ಗೊತ್ತಾಗ್ಲಿಲ್ಲ ನನ್ಗಂತೂ.
ಹ ಹೌದು ಹ್ಮ್ ಆರ್ ತಿಂಗ್ಳ್ ಮುಗ್ದೇ ಹೋಯ್ತು ನೋಡಿ ಮೊನ್ನೆ ತಾನೇ ಹೊಸ ವರ್ಷದ ಸುಬಾಷ ಯಗಳು ಅಂತ ಹೇಳ್ಕೂತಾ ಇದ್ವಿ ನಾನಂತೂ ಹನ್ನೆರಡು ಗಂಟೆಗೆ ಎಲ್ಲಾರ್ಗು ಕರೆ ಮಾಡ್ ಬಿಟ್ಟಿದ್ದೆ
ಹಾ
ಹಾ
ಗೊತ್ತೇ ಆಗಲ್ಲ. ಹ್ಮ ಬೇಗ ಬೇಗ ಹೋಗ್ಬಿಡ್ತಾ ಇದೆ. ಬೆಳಗಿಂದ ಸಾಯಂಕಾಲನು ಅಷ್ಟೆ ಏನ್ ಮಾಡಿಲ್ಲ ಅಂದ್ರುನು ಆಗೋಗಿರುತ್ತೆ ಆ ಕಡೆಗೆ
ಹಾ
ಏನ್ ಮಾಡೋದು ಗೊತ್ತಾಗ
ಮತ್ತೆ ಅ ಭಾನುವಾರ ಏನ್ ಮಾಡ ಣ ಅನಕ್ಕೂತಾಯಿದಿರ
ಊರಲ್ಲೇ ಇರ್ತೀವಲ್ವಾ. ಹಾ ಊರಲ್ಲೇನೆ ಅಪ್ಪ ಅಮ್ಮ ಜೊತೆ. ಇದು ಸಾಯಂ ಕಲಾ ಹಂಗೆ ಹೊರಟು ಬೆಂಗಳೂರಗ್ ಬರ್ತೀವಿ. ಅಕ್ಕ ಕೆಲ್ಸಕ್ ಹೋಗ್ಬೇಕಲ್ವಾ ಅದಕ್ಕೆ ಅವ್ಳ ಜೊತೆ ಬಂದ್ಬಿಡ್ಬೇಕು. ಕು ಹ್
ಹಾ ಹಾ ಆ ನಾನು ಒಂದು ಹ ಹ ಹೇಳಿ ಹೇಳಿ ನಾನು ಒಂದು ಒಬ್ಬನ ಹಾಡು ಹಾಡಗಾರನ್ನ ಇಷ್ಟಪಡ್ತೀನಿ ಅವರು ಏಳ್ ಜನ ಇದ್ದಾರೆ. ಅವ್ರ್ದು ಒಂದು ಬಿಸ್ಕೆಟ್ ಆ ಬಿಟ್ಟಿದ್ದಾರೆ. ಅದು ನಾನು ನೋಡೋ ನೋಡದವರೆಲ್ಲಾ ತಗೊಂಡಿದ್ದಾರೆ. ನಾನ್ ಎಷ್ಟು ಹುಡುಕ್ತಿದ್ದೇನೋ ಸಿಗ್ತಾ ಇಲ್ಲ ನಾನಂತೂ ಹುಡ್ಕಿ ಹುಡ್ಕಿ ಹುಡ್ಕಿ
ಹೌದು ಕೆಲವೊಬ್ರು ಪಾಪ ತರ್ಸ್ಕೊಂಡಿದ್ದಾರೆ ಇವಾಗ ಬ್ಲಿಂಕಿಟ್ ಅಂತ ಎಲ್ಲ ಇದೆ ಅಲ್ಲ. ಬ್ಲಿಂಕಿಟ್ ಅಲ್ಲಿದೆ ಮತ್ತೆ ಒಂದು ಬಿಗ್ ಅ ಬಿಗ್ ಬಾಸ್ಕೆಟ್ ರಿಲಯಾನ್ ಸಲ್ಲಿದೆ ಅನ್ಸುತ್ತೆ ಆ ಹೌದು. ಮೋಸ ಮಾಡ್ಬಿಟ್ಟಿದ್ದಾರೆ ಅ ಅದು ಆ ಭಾವಚಿತ್ರದಲ್ಲಿ ಅವ್ರಗ್ ಬೇಕಾಗಿರೋ ತರ ಇದೆ ಬಂದ ಮೇಲೆ ಬೇರೆ ಯಾವ್ದೋ ತೋ ತರ ಇದೆ. ನನಗೆ ಆತರ ಆಗ್ಬಿಟ್ರೆ. ನನ್ನ ನನ್ಗೆ ಮುನ್ನೂರು ರೂಪಾಯಿ ಅನ್ನೋದು ಒಂದ್ ಒನ್ ಸ್ವಲ್ಪ ಒಂದ್ ಐದಾರು ದಿನ ಇಟ್ಕೊಂಡ ಇನ್ನು ನನ್ ತಿನ್ನೋದು ಮುನ್ನೂರು ರೂಪಾಯ ಆ ಮುನ್ನೂರು ರೂಪಾಯಿ ಹೋಗ್ಬಿಡುತ್ತೆ.
ಕಷ್ಟ ಬೇಜಾರಾಗ ಹೋಗುತ್ತ ಏನಾದ್ರೂ ಏನಾದ್ರು ನಮಗ್ ಖುಷಿ ಕೊಡೋದು ಅಂದ ಅಂದ್ರೆ ಏನೋ ಒಂದ ಸ್ವಲ್ಪ ಸಮಾಧಾನ ಮಾಡ ಹೊಬೋದು ಅಲ್ಲಿ ಬಂದ್ಮೇಲೆ ಬೇರೆ ತರಾನೇ ಬಂದ್ಬಿಟ್ರೇ ಅಳುದೇನ್. ಬಂದ್ಬಿಡತ್ ನನ್ಗ ಅತ್ಕೊಂಡ್ ಕುತ್ಕೊಂಡ್ ಬಿಡ್ತೀನಿ ಇದ್
ಮತ್ತೆ ಎಲ್ಲಾ ನೋಡ್ತಿದ್ದೆ ಇಷ್ಟೋತ್ತು ತರಸ್ಕೊಳನಾ ಹ ಹೇಗೆ ಅಂತ ತಂದ ಮೇಲೆ ಇವಾಗ ಈಗ ಅದ್ರಲ್ಲಿ ಏನಿಲ್ಲ ಅಂತಂದ್ರು ಒಂದು ಐವತ್ತರಿಂದ ಅರವತ್ತು ಬಿಸ್ಕೆಟ್ ಗಳಿರುತ್ತೆ ಅದೆಲ್ಲ ಸುಮ್ನೆ ವ್ಯರ್ಥ ಆಗುತ್ತಲ್ವಾ ಇವಾಗ ನನ್ಗೆ ಇಷ್ಟ ಇಲ್ಲ ತಂದೆ ಇವಾಗ ಬೇರೆವ್ರ ಕೊಡದಕ್ಕೂ ಆಗಲ್ಲ ಅವ್ರ ಏನ್ ಅನ್ಕ ಕುಂತಾರೆ ನೋಡು ಅವಳಿಗೆ ಇಷ್ಟ ಎಲ್ದ ಇರೋದನ್ನ ನಮಗೆ ಕೊಟ್ಟ ಕೊಟ್ಟಿದಾಳೆ ಹ ಅಂತ ಅನ್ಕೋತಾರೆ ಹ ಎಲಾ ನ ಪ್ಲೆಟ್ ಕೆನ್ನ ಕ ನೋಡ್ತಾ್ದೀನಿ ನಾಳೆ ಶನಿವಾರ ಅಲ್ವಾ ಹೀಗೇನೆ ಮಲ್ಲೇಶ್ವರಂ ಹೋಗಿ ಹೋಗಬೇಕು ಒಂದ್ ಸ್ವಲ್ಪ ಹ ಮಲ್ಲೇಶ್ವ ವರಮ್ಗೆ ಹೋದಾಗ ಆ ಕಡೆ ಎಲ್ಲಾದ್ರೂ ನೋಡಣ ಸಿಗುತ್ತಾ ಸಿಕ್ಕಿದ್ರೆ ಒಂದು್್ಯಾಗ್ ಹಾಕೊಂಡು ಹಾ ನನ್ ತುಂಬಾ ಖುಷ ಆಗ್ಬಿಡತ್ತೆ ಸಿಕ್ಕಿದ್ರೆ ಅಯ್ಯವು ನಾನಂತೂ ನೀವೇನಾದ್ರು ಅನ್ಕೊಳ್ಳಿ ಹ್ಮ್
ಏನಾದ್ರೂ ಈಸ್ಕೊಳಕ್ ರೆಡಿ ಇರ್ತೀವಿ
ರೆಡಿ ಇರ್ತಿಬಹುದು ನಾನಂತೂ ಒಂದ್ ಹದ್ನೈದ ದಿವ್ಸದಿಂದ ಕಾಯ್ತಾ ಇದ್ದೀನಿ ಅಯ್ಯೋ ಬೇರೆ ತಜಲ್ ಎಲ್ಲಾ ಅವರು ತಂದು ತಿಂದು ದತೆ ಬಿಟ್ಟ ್ರೆ ಈ ಕಡೆ ಹಂದೇ ಇಲ್ಲ
ಹ ಹ ಹ
ಇಟ್ಟು ಬರ್ತಾ ಇದೆ ಯಾಕ ಈ ಕಡೆ ಕಗಳಸಿಲ್ಲ ಈ ಕಡೆನ ತುಂಬಾ ಜನ ಭಾರತದಲ್ಲೇ ತಗೊೊಳ್ಳೋದು ಅಂತ ಅವ್ರ ಗೊತ್ತು ಆದ್ರೆ ಯಾಕ ಈ ಕಡೆ ಕಳ್ಸ ಿಲ್ಲ ಅಂತ ನನಗೆ ಮತ್ತೆ ಇನ್ ಕೆಲವೊಬ್ರು ಹೇಳ್ತಾ ಇದ್ದಾರೆ ಯುರೋಪ್ ಕೊತ್ತ ಯುರೋಪ ಆ ಆ ಕಡೆ ಎಲ್ಲ ಅಲ್ಲಿ ಬಳಸಿರೋ ಪದಾರ್ಥಗಳೇ ಬೇರೆ ಅಂತೆ ಚೆನ್ನಾಗಿರೋ ಪದಾರ್ಥಗಳನ್ನ ಬೆೇಳ್ಿಸಿಿ ಅಯವು ಉಪಯೋಗಸಿ ಅದನ್ನ ಮಾಡಿದಾರಂತ ಬಿಿಸ್ಕಿಟ್ು ಇನ್ನು ಬರ್ತಾ ಇರೋದು ಅಂದ್ರೆ ನಮ್ ಭಾರತದವರ್ಗೇನೆೇ ಹೇಳಿರ್ತಾರೆ ಅಲ್ವಾ ತಯಾರ್ಸುತ್ತ ಅವರು ಸೌತ್ ಕೊರಿಯಿಂದ ಕಳ್ಸ್ಕೊಡಲ್ಲ ಏನೇ ಆಗ್ಲಿ ಅವರು ಇವ್ರಿಗೆ ಹೇಳಿರ್ತಾರೆ ಇಷ್ಟ ತಯಾರಿಸಿ ಕಳಿಸಿ ಅಂತ ಇವರು ಚೆನ್ನಾಗಿರೋದು ಪ್ರಯೋಗ ಅಯ್ಯ ಉಪಯೋಗ ಮಾಡಿಲ್ವ ದ ಅದನ್ ಬೇರೆ ಹೇಳ್ಬಿಟ್ಟವರು ನನಗೆ ಆ ಮುನ್ನೂರ ಐವತ್ತು ರೂಪಾಯಿ ಕೊಟ್ಟಿ ಏನೇನೋ ತಿನ್ನೋ ಬದ್ಲು ಬಾಯ ಮುಚ್ಕೊಂಡು ಒಂದ್ ಆರ್ ದಿನ ಏನ್ ಯಾದ್ರೂ ಉಪಯೋಗ ಆಗುತ್ತೆ ಅಂತಾನ ಅನ್ಸುತ್ತೆ ಆ ಇವು ನಮ ಏನ್ ಮಾಡ್ಬೇಕು ನನ್ ಗೊತ್ತೇ ಆಗ್ತಿಲ್ಲ ಹ್ಮ್ ಏನ್ ಮಾಡ್ಲಿ ಅಂತ ಅರ್ಥ ಆಗ್ತಿಲ್ಲ ಅದ್ರಲ್ಲಿ ಬರೇ ನನ್ ಸ್ನೇಹಿತರನ್ನ ಆ ಭೇಟಿ ಮಾಡಕ್ ಹೋಗ್ಬೇಕು ಭಾನುವಾರ ಹಾಗ ಏನ್ ಮಾಡ್ಬೇಕಂತ ನ್ ಒ್ ಆರುೋಳ ಜನ ಇರ್ತೀವಿ ಆರ ಏಳ್ು ಜನ ಆದ್ರ ಒಂದ್ ಅರವತ್ತ ಅರವತ್ತು ರೂಪಾಯಿ ಆಗ್ತದೆ ಹ ಆಗ್ಗೋಯತ ಹ ಅದು ಜಾಸ್ತಿನ ಆಯ್ತು ಅನ್ಕೊಳ್ಳಿ ಅರವತ್ ಅರವತ್ತು ಕಡಿಮೆನೇ ಹ ಕಡಿಮೆಗೆ ಎಲ್ಲರೂ ಸೇರಿ ಒಂದ್ ತಗೊಂಡು ಖುಷಿ ಖುಷಿಯಾಗ ತಿಂದ್ರ ಆಯ್ತು ಅಂತ ಆಗ್ಬಂದಿವವ ಅನ್ ಕೊಂಡಿದ್ದೀನಿ ಅವ್ರು ಒಪ್ಬೇಕಲ್ಲ ಇಲ್ಲ ನನ್ಗೂ ಒಂದು ನನಗೆ ಒಂದು ಪೂರ್ತಿ ನನಗೇ ಬೇಕು ಅಂದ್ರೆ ನಾನ ಲ್ಲಿ ಹೋಗ್ಲಿ ನಾನು ಒಂದು ಕುರ್ತಿ ತಗೊಂಡ್ಲೇಬೇಕು ಆಗುತ್ತೆ
ಹ ಹೌದು ಹ
ಎಲ್ಲಾರೂ ಒಪ್ಪಲ್ವಲ್ಲ ಅವ್ರ್ದೇ ಬೇಕು ಅಂತ ಅಂತಾರೆ ಹ್ಮ್ ಅಂದ್ರೆ ಅವ್ರಿಗೂ ನಮ್ದೇ ಪರಿಸ್ಥಿತಿ ಅಂದ್ರೆ ಹ್ಮ್ ಹೌದು ಹ ಎಲ್ಲಾ ಎಲ್ಲಾ ಸ್ನೇಹಿತರು ಒಂದೇ ತರ ಇರಲ್ವಲ್ಲ ನೋಡ್ತೀನಿ ಅವ್ರನ್ನ ಒಪ್ಸಕ ಅವತ್ತು ನಂತವು ಅವತ್ತಿನ ಕೆಲ್ಸನೇ ಅದು ಅವ್ರನ್ನ ಒಪ್ಪಸಿ ಎಲ್ಲಾರ ಒಂದ ಐವತ್ತೈವತ್ತು ರೂಪಾಯಿಾಕಿ ಒಂದ್ ತರ್ಸ್ಕೊಂಡು ತಿನ್ಬೇಕಂತ ಹೆಂಗಿದ್ರು ಪಿಜಜಾ ಅವು ಇವು ಅಂತ ತರ್ಸ್ಕೊಂತೀವಿ ಹ ಹ್ಮ ಹೇಳೇ ಹೇಳ್ತೀನಿ ಹೌದು ಅದ್ರಲ್ಲಿ ಬೇರೆ ಒಂದು ಕಾರ್ಯ ಕ್ರಮ ಇದೆ ಇದು ಬನ್ನಿ ಹದಿ್ಮೂರ್ ವರ್ಷ ಆಯ್ತು ನನ್ಗೆ ಇಷ್ಟ ಇರೋ ಆಡುಗಾರರು ಆಡು ಬಿಡಕ್ಕೆ ಸ್ಟಾರ್ಟ್ ಮಾಡಿ ಅ ಮೂರ್ ವರ್ಷ ಆಯ್ತು ಅದಕ್ಕೆ ಇದು ನಾವ ಯಾವಾಗ್ಲೂ ಜೂನ್ ಅಲ್ಲಿ ಎಲ್ಲಾರೂ ಜೊತೆ ಸೇರಿ ಯ ಜೂನ್ ಅಲ್ಲಿ ಹದ್ಮೂರನೇ ತಾರೀಕ ಏನಾದ್ರು ಶನಿವಾರ ಭಾನುವಾರ ಬಿದ್ರೆ ಆವತ್ತನೇ ಆ ಸಿಕ್ತ ಆದ್ರೆ ಈ ಸರಿ ಶನಿವಾರ ಬಂದಿತ್ತು ಆದ್ರೆ ಬೇರೆ ಕಡೆಗಳು ಹೋಗ್ಬಿಡಿದ್ರು ಎಲ್ಲಾರು ಅದಕ್ಕೆ ಒಂದ್ ವಾರ ಆಗ್ತಿದೆ ನೋಡ ಹಾ ಎಲ್ಲಾರೂ ಸಿಕ್ಕಿ ನಾ ಹೂ ಆಚರಿಸ ಆಚರಿಸಕೋತೀವಿ ಹ ಒಂದು ಇನ್ನೂರು ಜನ ಬರ್ತಾರೆ ಒಂದು ಇನ್ನೂರ್ ಜನದ ಮೇಲ್ ಬರ್ತಾರೆ ಎಲ್ಲಾರು ಸೇರಿ ಆಚರ್ರಿಸಿ ಖುಷಿ ಖುಷಿಯಾಗಿ ಬರ್ತೀವಿ. ಅಲ್ಲಿ ಹೋದ್ರೆ ನನ್ಗೆ ಒಂದು ಇನ್ನೂರು. ಇದ್ರಲ್ಲಿ ಆರ್ಡ್ ಜನ ಗೊತ್ತಿರ್ತಾರ ಸೆ ಹ ಆರ್ ಜನೂನು ನನ್ಗೆ ಹೌದು ದ ನನಗ್ ಒಂದ್ ಸ್ವಲ್ಪ ಮುಜುಗಾರ ಅಕೊಳ್ಳಳಿ ಹ ಹ ಮಾತಾಡಲ್ಲ ನಾನು ಒಂದ ಸ್ವಲ್ಪ ತಪ ಸುಮ್ಮನೆನೆ ಇರ್ತೀನಿ ಆದ್ರೆ ಅವರು ಮಾತಾಡೋತರ ಮಾಡ್ತಾರೆ ಏನಾದ್ರರು ಸ್ಪರ್ಧೆ ಇಟ್ಬಿಡ್ತಾರೆ ಮತ್ತೆ ನಮ್ಮನೆೆಲ್ಲ ಒಂದು ಗುಂಪ ಗ ಮಾಡ್ಬಿಡ್ತಾರೆ ಆ ಆರು ಜನ ಹೆಂಗೆ ಅಂದ್ರೆ ಆ ಗುಂಪ ಮಾಡಿದಾಗ ನಮ್ಮ ಅಭಿಪ್ರಾಯಗಳೆಲ್ಲ ತಿಳಸಿ ನಾವೆಲ್ಲಾ ಮಾತಾಡವಿ ವಲ್ಲ ಅವಾಗ ಇವ ಹಿಂಗೆ ಇವ್ರು ಹಿಂಗೆ ಅಂತ ಗೊತ್ತಾಗುತ್ತೆ ಅಂಗೆ ನಮ್ಮಸ್ ಸ್ನೇಹ ಬೆಳ್ಕೊಂಡ್ ಬಂದಿದೆ
ಹೌದು ನಾವು ನೋಡೋದಕ್ಕೂ ಅವ್ರ ಜೊತೆ ಮಾತ ತಡ್ಕ ಮೇಲೆ ಅವ್ರ ಅವ್ರ ಮೇಲೆ ಇರೋ ನಮಗಿರೋ ಅಭಿಪ್ರಾಯ ಏನ ಚೇಂಜ್ ಆಗ್ಬಿಡ ಹಂಗೇನೆ
ಹಿಂಗೆ ಮಾಡಿ- ಹೆಂಗೋ ನನ್ಗೆ ಅಹ ಈ ಸ್ಕೂಲು ಕಾಲೇಜು ಗಳಲ್ಲೆ ಎಲ್ಲ ಅಷ್ಟು ಸ್ನೇಹಿತರಿಲ್ಲ. ಇದ್ದಾರೆ ಆದ್ರೆ ಅವರು ಏನು ನನ್ನ ನನ್ನ ಜೊತೆ ಸ್ನೇಹಿತರಾಗಿ ಇರ್ಬೇಕು ಅಂತ ಏನಿಲ್ಲ ಸುಮ್ಮನೆ ಹೆಂಗು ಜೊತೆೇಲಿ ಓದಿದ್ದೀವಿ ಅಂತ ಇದ್ದಾರ ಅಷ್ಟೇ- ಇವರು ಇವರು ಅಷ್ಟೇ ಅನ್ಕೊಳ್ಳಿ. ಇನ್ನೊಂದ್ ಮೂರ್ ಜನ ಇದ್ದಾರೆ. ಅವ್ರಂತೂ ನನಗೆ ತುಂಬಾ ತುಂಬಾ ಸ್ನೇಹಿತರ ಆಗ್ಬಿಟ್ಟರು ಇವಾಗ ದಿನಾ ಅವ್ರ ಜೊತೆ ಮಾತಾಡಿಲ್ಲ ಅಂದ್ರೆ- ಆಗಲ್ಲ ನೀ ಹೋಗ್ತಾನೆ ಇರ್ತೀಿನಿ ನಾನು ಅರೆ ಮುನ್ ನಾನೇ ಬೆಳಗ್ಗೆನೆ ಒಂಬತ್ತುವರೆ ಹತ್ತು ಗಂಟೆಗನೆ ನಿಮಗೊಂದು ಕರೆ ಮಾಡಿ ಅಂತ ಹಗ್ತೀನಿ ನಮ್ದೊಂದು ಗುಂಪ ಐತೆ ಅದ್ರಲ್ಲಿ ಈ ಇಬ್ರು ಇನ್ನೊಬ್ರ ಜೊತೆ ಹೋಗ್ಬಿಟ್ಟಿರ್ತಾರೆ ಪಾಪ ಒಂದ್ ಹುಡ್ಗಿ ಮಾತ್ರ ಅವಳ ನಾನು ಅವಳು ನಾನು ಮತ್ತೆ ಇಬ್ಬರೇ ಇನ್ನ ಇಬ್ಬರ ಬೇರೆಯವ್ರ ಜೊತೆ ಹೋಗ್ಬಿಟ್ಟಿರ್ತಾರ ಅದು ನಮಗ್ ಗೊತ್ತಾಗಲ್ಲ ಏನಲ್ಲ ಅಲ್ಲ
ಹೌದು
ಜಗಳ್ ಮಾಡಕ್ಕು ಆಗಲ್ಲ ಅನ್ಕ ಕೊಳಿ ಎಲ್ಲ- ಒಂದೇ ತರ ಇರಲ್ವಲ್ಲ ಬೈಕ್ ಅಂತ ಇರ್ತನಿ ನಾನ ಊರಿಗೆ ಈ ಹೋದ್ರೆ ಹೇಳೋದೇ ಇಲ್ಲ
ಹಾ
ಹಾ ಹ ಸರಿ ಇರಿ ಇದು ನನ್ ಇನ್ನೊಬ್ಬ ಸ್ನೇಹಿತ ಕರೆ ಮಾಡಿ ಇದಾನೆ ಅವನಿಗೆ ಇವತ್ತು ಪರೀಕ್ಷೆಯಲ್ಲಿ ಹೇಳ್ಕೊಂಡೆ ಕೊಟ್ಟ- ಇಲ್ಲ ನಾನು ಕೋಪ ಮಾಡ್ಕೊಂಡು ಒಂದ ಇವಾಗ ಕರೆ ಮಾಡ್ತಾ ಇದ್ದಾನೆ ಹಾ ಅವನತ್ರ ಮಾತಾಡ್ರ್ತೇನೆ ಹ್ಮ್